ಹಲೋ
ಹಲೋ
ಹಲೋ
ಹೆಲೋ ಯಾವೂರು ಬ್ರೋ
ಯಾವುರು ನಮ್ದು ಶಾಸ್ತ್ರ ಬಳ ನಿಮ್ದ ಯಾವ್ದು
ನಮ್ದು ಬೋರಿಗೆ ಬೋರಿಗೆ ಬ್ರೋ ಬೋರಿಗೆ
ಅದೇ ಫೋನ್ ಎದಚ್ಚರಿ
ಹ ಅದಕ್ಕೆ
ಆದಕ್ಕೆ ಹಚ್ಚಿದವೆ ಹ್ಮ ಊಟ
ಮತ್ತೇನಿಲ್ಲ ಬ್ರೋ
ಹ್ಮ ಹೀಗ ಮಾಡ್ತಾ ಇದ್ದವಿ ಮರ್ತೆ ಹೋಗಿದೀಯಾ.
ಹ್ಮ್
ನಮ್ದು ಆಯ್ತು ಊಟ ನಿಮ್ದು ಮಾಡ್ರಿ ಚಂದಗೆ.
ನೀವ್ ಏನೇನ್ ಮಾಡಿದ್ರಿ.
ನಾವ್ ದೀನ್ನ ಮಾಡ್ತಿವ ಬಿಡು ಚಿಕನ್ ಮಟನ್.
ಮತ್ತ.
ಚಿಕನ್ ಮಟನ್ ಎಗ್ರೈಸ. ಬೂಂದೇದ ಉಂಡಿ ಕಾರ್ ಬೂಂದಿ ಸೈ ಬೂಂದಿ ಚಪಾತಿ
ಮತ್ತೆ.
ಮತ್ ಅಲ್ಲಕ್ಕೆನ ಇಟ್ಟ.
ಇದು ಎಲಿಗ್ ಹೋಗಿದೀ ಆಗೇ. ಎ ಎಲ್ಲಿ ಎಲ್ಲಿಗ್ ಹೋಗಿದ್ದಿ.
ಎಲ್ಲಿಗಿ ಹೋಗಿಲ್ಲ ಇಲ್ಲೇ ಕಾರ ಹೊಲಕ್ ಬಂದಿದ್ದೆ ಇಲ್ಲಿ ಎಮ್ಮಿ ಮೇಸಕ್ಕೆ.
ಇಲ್ಲಿ ಕರೆಂಟ್ ಹೋಗ್ಬಿಟ್ಟದ.
ಅ ಯಾವ ಹೊಲದಾಗ ಬಿಡಗುತ್ತಿದೀ ನೀರ.
ಇಲ್ಲಿ ಅಕೌಂಡ ಹೋಲ್ದಾಗ. ಹೊಲ್ಲಾಗ.
ಹ್ಮ್
ಹ್ಮ್
ಹೋಗಿ ಅನ್ನೋನ್ ಹಂಗಾಯ್ತು.
ಹಾ
ಸಮಾಚಾರ ನಿಮ್ಮನ್
ಸಮಾಚಾರ್ ಊರಿಗ ಯಾವಾಗ್ ಬರ್ತಿ.
ನಾಳೆ ಎಲ್ಲ ನಾಡಿದ್ದು.
ಹ್ಮ ಏನ್ ಏನಂತ ತಿಂತಾ ಇದೀಯಾ.
ಏನೂ ಇಲ್ಲ.
ಏನೋ ಶಬ್ದ ಆಗಾತೈತ.
ಎಮ್ಮಿಗಿ ಲೋಳ್ಳಿ ಕಟ್ಟಿವಿ.
ಹಾ
ನಮ್ಮ ಮಾಮಾ ಬಂದಿದ. ಎಗ್ರೆಸ್ಕೋತ ಅದ.
ಹ್ಮ
ಹಾ
ಹೊಡಿ ಲಕ್ಕಿ ಚಾನ್ಸ. ಹೊಲ್ದಾಗ್ ಬಿಟ್ಕಿ ಮ್ಯಾಲ ಒಂದು ಎಗ್ ರೈಸ್ ಕೊಟ್ಟ ಗುಮ್ತಾ ಗುಮ್ ಹೋಗ್ಯಾನ.
ಹ್ಮ
ಹಾ
ಯಾಕ್.
ಯಾಕೆ. ಅಲ್ಲಿ ಇದು ಬರ ಗೊತ್ತಲ್ಲೇ ಏನ ಟಿವ್ಯಾಂಕಿ ಟಿವ್ಯಾಂಕಿ ವದ್ರಾಕತದ ನೋಡು.
ಅದು ಆಗೆ ಹಂಗೆ ಅಲ್ಲತೈತಿ.
ನೋಡ್ ಗದ್ ಗದ್ ಅಲ್ಲ ಮಾಡಂಗದತಿ ನಿನಗ.
ಅವೆಲ್ಲಾ ಮಾತಾಡವಳ
ಎಕ್ ಗರ ಲಂಬ ಗಜಮೆ ಮಾಡ್ತಾರನು
ಮಾಡಾಯಲಿ ಮಾಡ
ಕೆಟ್ಟಿಡದಿಟ್ಟಿ ತಟ್ಟಿಡದಿಟ್ಟ ತಟ್ಟಿಡದಿಟ್ಟ ಟೋಟೋ ಟೋ ಟೋಟ ಟೋಟೋ ಟೋಟೋಟೋಟೋಟೋ ಟೋ ಟೋಟೋ ಪತ್ರ
ಇವತ ಗಳಿಯಾರ ಗಾಾವನ
ಗಗ ಮಾಯ
ಹ್ಮ
ಕುಂಡಡ್ಸಲ್ಕ ಮನು
ಹ್ಮ್
ಹಾ
ಏನ್ೀ ಆಯ್ತನ್ ಮರ
ನ ತಿಂಬರ ನೀನೇ ತಿನಚ ಬಕ್ಕಲ್ಲ ಎಲ್ಲ ನಿಮ್ದೇ ಎಲ್ಲ ಗಾಡಿ ಗೀಡಿ ಎಲ್ಲ ಇದೆ
ಗಾ ಏನು ಗಾಡಿಲ್ಲಿ ನಾನೇ ಲ್ಯಾಪ್ಟಾಪ್ ತೋರಕ್ ಹೋಗತ ಇಲ್ಲ
ಗಾಡಿ ಬಿಡಿತಯ್ತ ಇನೆಲ್ಲ ನೀವ ಬಿಡ್ತೀವ್ರರಿ
ಕುಡಿತ ಗಾಡಿ ಒಂದ್ ಹತ್ ದಿವ್ಸ ಆಯ್ತಿ ತಿನ್ ಮಣಗಂದಏನಿತ್ತು ಗಾಡಿ
ಈ ಹದ್ದನ ಆಯ್ತು ಮತ್ತಮ್ಮ ಮುಂಚೆ
ಮುಂಚೆ ಮುಂಚೆ್ದಗಿ ತಿನ್ಿವು ನಾ ಇರ ಪಕ್ಷದ ಆರ್ನೂರು ರೂಪಾಯಿ ಆಗ್ಬೇಕು ಕಾಯ ಹಕ್ ಮಾಡತಾನ ಹಾಕ್ ಬು ಹಾಕ್ಾಕಲ್ಲ ಹಾಕ ಹಕ್ ಕೆಲ್ಲ ಸಾಜ ಉಂಟ
ಹ್ಮ
ಹ್ಮ ಅದ ಅಲ್ಲ
ಮಡ ಜ ಕನ್ ಹತದ ನೀನ್ ನೀನ್ ರೊಕ್ಕ ಏನ ಬಡ್ಡಿ ಏನ ಕೊಟ್ಟ್ಯನ ಅಂತಲ್ಲ
ಹ್ಮ್
ಅದೇ ತಿಂಗಗಳ ಇಡೆ ರಕ್ತ ಬರುತತಾನ
ಹಾ
ಅದೇ ತಂಗ ಮತ್ರ ರಕ್ಕ ಬರ್ತತ
ಇ ತಿವಳ ಬಡ್ಡಿ ಕೊಡ್ತಾನೆ ಏನ ಇಲ್ಲ ಒಟ್ಟು ಕೊಡ್ತ
ಅಮೌಂಟ್ ಕೊಡಿತನಂತವತನ ಆದದ್ರ ಎಲ್ಲಿ ಹೊರಗಡೆ ಸಾಲ ತಗದತಪ್ಪ ಸರ್ ಬಡ
ಕ್ಕದ ಮೊದಲ ರೊಕ್ಕ ಇದ್ದು ಅಲ್ಲ ಈಗೀಗ ಏನು ರೊಕ್ಕ ಎಲ್ಲಿ ಹಗಿ ಹತ್ತ
ಹ್ಮ ಸುಮ್ನೆ ಅವಾಗ ಹತ್ತು ರೂಪಾಯಿ ಇರೋಾನ ತೋರ್ಸ್ಕೊ ಬ ಒಂದು್ ಹತ್ತ ಐವತ್ತು ಇಪ್ಪತ್ತು ಲಕ್ಷ ಅನಸತ ಅವ ಒಂದ ಹತ್ತು ರೂಪಾಯಿ ಅಗಾನ ಮಾಡ್ತದೆ ಇದಕ್ಕೆ
ಹ್ಮ ಗೊತ್ತಿಲ್ಲ ಇವ್ರ ೋಟ ಓಸ
ಹ ಅದೇ ಅವಾಗ ಹತ್ತು ೂಪಾಯಿ ಇರ್ತಲ್ಲ ಹತ್ತ ಹತ್ತ ೂಪಾಯಿ ಇರೋದು ಏನು ಜಾವರ ಹಾಗ ಒಂದ್ ಎರ ಕೋಟಿ ಅಂಗತ್ಲೆ ಇಟ್ ಅಂತಾರೆ ಹೇಳತಂಗತ್ಲಿ ಮಾಡ್ತಾರ್ರ
ಕಮಿಷನ್ ತೊಡ ಕಮ ಆಯ್ತ್ ಹೊಟ್ಟ ತೊಂಬಂದಿಲ್ಲ ಆಯ್ತ ಹ್ಮ್ ಎಲ್ಲ ಹೇಳು ಹ್ಮ ಹಾ
ಮಾತಾಡಬ್ಯಾಡೋಲೆ
ಹ್ಮ್ ಏನಾಗಲ್ ತೋರ್ಪಾ ಕುಂದ್ರ ಹಾ
ಆ
ಏನ ಅವ ರೊಕ್ಕ ಕೊಡಂಗ ಕಾಣಲ್ಪ ಶಾನ್
ನನ್ನವುನ ಇವತ್ತ ಇವತ್ತ ಅದ ಇವತ್ತ ಕೇಳಿದೆ ಕೇಳುವ ಇಲ್ಲ ನಮ್ಮ ಅತ್ತಿ ಕೊಟ್ಟತನಂದಳ
ಅವ್ನಿಗೆ ಏನ್ ಮಾಡ ಬಡ್ಡಿ ಹಂಗರ ತಗಿ ಎತ್ತಳ ಏನಾರ ಮಾಡತ್ತ ಒಟ್ಟ ರೊಕ್ಕ ಕೊಡತ್ತಳ ಹ ಮುಂದಿನ ತಿಂಗಳ ನಾನು ಲ್ಯಾಪ್ಟಾಪ್ ತಗೋಬೇಕು ಹೊಸದು ಲ್ಯಾ ತೊಡಬೇಕು ನಾನ ನಾಳಿಗ ಓ ಮುಂದ ನಮ್ಮ ಅಪ್ಪಾ ಏನಂತಾನೇನ
ಅದೇ ರಕ್ಕ ಅದ ಕೇಳಿದೆ ಅವನು ಕೇಳಿದೆ ಎಲಟ್ಟು ಕೇಳ್ದ
ಹ್ಮ
ಕೇಳನ ಇಲ್ಲ ತಗದಕೊಡ್ತೀನಿ ನಮ್ಮ ಅತ್ತಿ
ಹಾ
ನಮತ್ತಿಗೆಳಿನಿ
ಹ್ಮ್
ಕೊಡತನಿ ಅಂದಾಳತ ಕೊಡತನಿ ಅಂದಾಳತ
ಹತ್ತ
ಅವರ ಅತ್ತಿ ಕೊಡ್ತಾಳಂತ ಅವರ ಅತ್ತಿ ಹ್ಮ್
ಹ್ಮ್
ಎಲ್ಲಿದರ ಕೋಡು ಬೇಕಾಗಾಗಿದೆ ನನಗ ಅರ್ಜೆಂಟ್ ಕಾಲೇಜ ಕಾಲೇಜ ಕೆ ಕಾಲೇಜ ಫೀ ಕಟ್ವಬೇಕ
ಇಲ್ಲ ಕೊಡದ ಯಾವಗತ್ತ
ಈ ವಾರದಾಗ ಕೊಡತನ ಅಂದ್ರ ಈ ವಾರ ಅಂದ್ರ ವಜ್ಯೋತ ತಿ ನಂದ ಕಾಲೇಜ್ ಕಾಲೇಜ್ ಅಡ್ಮಿಷನ್ ಆದ ಮಾಡಕ್ಬೇಕು ಮನ್ಗಂತರ ನಿನ್ ಬಲಿ ಅವಲ್ಲ ಅವುಕರಲೆ ಕಟ್ಟ ಅಂತ ಅಂದ್ರಾಂತಂದೆ
ಹಾ
ಮನ್ಯಾಗ ನೀನ್ ಬಲ್ಯಾವಲ್ಲ ಅವ ಕೊರಲ್ನೆ ಕಟ್ಟ
ಹ್ಮ್
ಕಟ್ಟ ಕಟ್ಟತ ಅಂದರಾಂತಂದೆ
ಹ್ಮ್
ಕೊಡ್ತನಿ ನೀ ಉಳ್ಕದನೀ ಎಡ ಎಡ್ಡವರಿ ಸಾವಿರ್ ನಾ ಕಟ್ಟತಿನತ್ತ
ಹ್ಮ
ಉಳಿದ ಏನ್ಬೇಡ ಕೊಡಷ್ಟೆ ಕೊಡು
ನನುವ ರೊಕ ಕೊಡತ ಹೇಳೊಯಪ್ಪನಾ ಹೌದ ಅಕಡಿ ನನಗ ಎಸ್ ಒಂದ ದಿಡ್ ತಿಂಗಳ ಆಯ್ತ ಎರಡ್ ತಿಂಗ್ಳ ಆಯ್ತ ಒಂದ ತಿಂಗ್ಗಳಾಯ್ತ ಈಗ
ಈಗ ಒಂದ್ ತಿಂಗಳ್
ಹ್ಮ ಒ ತಿ ನ ಐದ್ ದಿವ್ಸ ಇನ್ನೊಂದ ಐದ ದಿವಸ ಅವ್ರರು ಇನ್ನೊಂದು ಒಂದುವರಿ ತಿಂಗಳತ್ತದ ಯಾರ ಬಲ್ಲೇರ ಅರೇಂಜ್ ಮಾಡಿ ಕೊಡು ದೋಸ್ತ ಹಾಗಲ್ಲ ಅಂತ ಕೇಳಬೇಕ ಸುಮ್ಮನೆ
ಹ್ಮ್
ನನಗೆ ತಗೊಂದನವಾ
ಹ್ಮ್
ಲೆಪ್ಟಾಪ್ ತುಾಗ ತುಗ ಹ ಹಾ.
ಕೆಳ ಇ ಸದ್ದು ನಿನಗೆದರ.
ಹ್ಮ್ ಬೇಕು ನನಗದರು ಬೇಕು ಸದ್ದ ರೂಮಿನ್ ಬಾಡಿಗೆ ಅಕತ್. ಮತ್ತೆ ಫೋನ್ ಹಚ್ಚೆರ್ ಏನ್ ಮಾಡ್ತೀ ಸದ್.
ದೊಮ್ಬಡಿ ಯಕ್ ಅಕ್ರ ಅಕ್ಕಿಲಿ.
ಹ್ಮ್ ಹ್ಮ್ .
ಹ್ಮ್
ಎಲ್ಲ ವಜ್ಜಿ ಆದ.
ಹ್ಮ್ ಇವತ್ ನಮ್ ಸಜೆನನ್ ಬರ್ತಡೇ ಅದ.
ಕೇಕ್ ತರ್ಬೇಕಂತ ಈಗ ಹೋಗಿ. ಯಾಕ ತಡೆಯಲು
ಹ ಇಲ್ಲೇ ಗಲಿಗಾರ ತೊಂದ್ರೆಬಟ್ಟ ಗಲಿಗಾರ ತರಬಕ್ತಿ ಬಿಟ್ಟ ಗಲಿಗರೆಗ
ಹಾರಾಟ ಆಯಾ ಇಲ್ಲ
ಹ್ಮ್ ನಿಂದ್ರೋ ಮಾರೆ ಅಷ್ಟೇ ನೋಡ್ತೀನಿ.